ಏನ್ ಮಾಡ್ತಿದ್ದೀರು.
ಹಾ ಹ ಮಲಗಿದ್ದೀನಿ. ನೀ ರೀಲ್ಸ್ ನೋಡ್ಕೊತ ರೀಲ್ಸ್ ನೋಡ್ಕೋತ. ನೀದ್ದೆ ಬರ್ತಿಲ್ಲ ಸುಮ್ಮನೆ ಹಂಗೆ ರಿಲ್ಸ ನೋಡ್ತಾ ಇದ್ದೆ. ನೀವ ಎನ್ ಮಾಡ್ತಿದ್ರಿ ಹ್ಮ್.
ನಾನ್ ಸುಮ್ಮನೆ ಅದೆ ಹೊರಗ ಕುಂತಿದ್ದೇವೆ ಮಾತಾಡ್ಬೋ ಅಂತ.
ಹ್ಮ್.
ಹ್ಮ್.
ಹ್ಮ್ ಅಂದ್ರೆ ನಿಮ್ ಅ ಹೊರ್ಗಡೆನ್ ಅಂದ್ರೆ. ಗಿಡ ಮರಗಳು ಇದೆನಾ ಕೊರ ಕುರಕೆ. ಪ್ಪದ ಲಾಸ್ಟ ರುಮ ಮುಂದೆ.
ಹಂಗೇನಿಲ್ಲ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಇಲ್ಲಿ ಗುಡ್ಡ ಹವು ಬಾಳ ಇದೆ. ಅದಕ್ಕೆ ಗಾಳಿ ಬರ್ತದೆ ಬಾಲ.
ಹ್ಮ್ ಮಳೆ ಅದು ಆಗೀತಾ ನಿಮ್ ಕಡೆ.
ಇಲ್ಲ ಇನ್ನು ಆಗಿಲ್ಲ ಮೂರ್ ದಿವ್ಸ ಆಯ್ತು ಮಳೆ ಆಗಿಲ್ಲ ಇನ್ನೂ.
ಹ್ಮ್ ಹ್ಮ್ ಇಲ್ಲಂತೂ ಮಳೆನೇ ಇಲ್ಲ. ಸುಮ್ನೆ ಹನಿ ಬರುತ್ತೆ ಕೆಲವೊಂದ್ಸಲ ಹ್ಮ. ನಿಂತೆ ಹೋಗುತ್ತೆ.
ಕೆಲವೊಂದ ಕ ಕಡೆ ಎಲ್ಲ ತುಂಬಾ ಮಳೆ ಆಗಿದೆ ಇಲ್ಲಿಲ್ಲಿ ನ್ಯೂಸ್ ನೋಡ್ತೀಯಾ ನೀವು.
ಇಲ್ಲ ನೋಡಲ್ಲ ಅಷ್ಟೊಂದ ಏನು ಇಂಟರೆಸ್ಟ್ ಇಲ್ಲ.
ಇರ್ಲಿ ಪರವಾಗಿಲ್ಲ ಅಲ್ಲಿ ಚೀನಾ ಕಡೆ. ಫುಲ್ ಮಳೆ ಜೋರಾಗಿ.
ಹ್ಮ್.
ಅಂದ್ರೆ ಫುಲ್ ಪ್ರವಾಹ ಟೈಪ್ ಆಗಿದೆ.
ಹಾ ಹಾ
ಅದು ಅಲ್ಲಿ ಅವರು ಸ್ನೇಕ್ಸ್ ಎಲ್ಲ ಜಾಸ್ತಿ ಅಂದ್ರೆ ಹಾವುಗಳೆಲ್ಲ ಜಾಸ್ತಿ ಇದ್ ಮಾಡ್ತಾರಲ್ಲ ತಿಂತಾರಲ್ವಾ ಹಾ ಹಂಗಾಗಿ ಅವರು ಅದನ್ನ ಅಂದ್ರೆ ಫಾರ್ಮ್ ಅದನ್ನ ಬೆಳೆಸ್ತಾರೆ ಸಾಕ್ತಾರೆ ಅವುಗಳೆಲ್ಲ
ಹಾ
ಆ ಒಂದ್ ಕಡೆ ಅದರದ್ದ ಅಂತಾನೇ ದೊಡ್ಡ ಫಾರ್ಮ್ ಇದೆ ಅವರಲ್ಲಿ ಪ್ರವಾಹ ಬಂದಿರೋದ್ರಿಂದ ಏನಾಗಿದೆ ಅಂತಂದ್ರೆ ಒಂದೇ ಸಲಿ ಒಂಬೈನೂರು ನೀ ಆತ್ತತ್ರ ಸಾವಿರ ಅನ್ಕೊಳ್ಳಿ ಸಾವಿರ ಹಾವುಗಳು ಎಲ್ಲಾ ಮನೆಗಳಿಗೆ ನೀರಲ್ಲಿ ಫುಲ್ ಒಳ್ಳೆ ಹೆಂಗಿತ್ತೇಳ್ತಿತ್ತು ಅಂತಂದ್ರೆ ಮೈ ಜುಮ್ಮನ್ ಮೈ ಜುಮ್ಮನ್ತ್ತದನ್ನ ನೋಡ್ತಿದ್ರೆ ಫುಲ್ ಎಲ್ಲ ನಾವೇ ದೊಡ್ ದೊಡ್ಡ ಹಾವುಗಳೇ ನಾವೇ ಎಲ್ಲಾ ವೆರೈಟಿ ಪಪ್ಪಾವುಗಳು ಅವು ಹೋಗ್ತಿದ ಎಲ್ಲ ಗುಂಪಲ್ಲಿ ಹೋಗ್ತಿದಾವೆ
ಹ್ಮ ನಾನು ನೋಡಿದ್ದೇನೆ ಅದು ಸಿಸ್ಕ್ ನೋಡಿದೆೆ ನಾನು ಆಲ್ಮೋಸ್ಟ್ ಹ ಎಷ್ಟ ಚಾನಲ್ನಲ್ಲಿ ಅವೆ ನೋಡಿದೆ ಖರೆೇನು ಆದೂ ಬಾತುಕಳಿತರಾನೇ ಹೋಗುತ್ತಿದು
ಯಪ ನಾನ್ ಅದನ್ನ ನೋಡಿ ಏನ್ ಅನ್ಕೊಂಡೆ ಅಂತಂದ್ರೆ ಇದು ಜೋಳದತೇನೆ ಸೇಮ್ ಹಂಗೆ ಕಾಣುತ್ತೆ ನೋಡಿ ಅದು
ಹ್ಮ್
ಹಾ ಹಂಗೆ ಕಾಣ್ತಿತ್ತು ಆಮೇಲೆ ಗೊತ್ತಾಯ್ತದ ಅದು ಹಾವುಗಳಂತ
ಹ್ಮ್ ಅದೇ ರೀಲ್ಸ್ ಬಂದೈತ ಹೀಗೆ ರೀಲ್ಸ್ ನೋಡ ಹೇಳ್ತಿದ್ದೀರ ನೀವು
ಏ ಇಲ್ಲ ನನ್ ನ್ಯೂಸ್ ನೋಡ್ತೀನಿ
ಆಲ್ಮೋಸ್ಟ್ ನ್ಯೂಸ್ ಇಂಟ್ರೆಸ್ಟ್ ಆಯತಾ ನಿಮಗೆ
ಹ್ಮ್ ಅವಾಗವಾಗ ನೋಡ್ತೀನ ಅಷ್ಟೇ ಅಷ್ಟು ಡೈಲಿ ನೋಡೋಷ್ಟ ಇದಿಲ್ಲ
ಹ್ಮ್ ನಮಗೇನು ನ್ಯೂಸ್ ಇ ಫ್ ಬರೋದು ಅಂದ್ರೆ ಆಲ್ಮೋಸ್ಟ್ ಇನ್ಸ್ಟಾ ಅಲ್ಲೇ ಯಾದಂದ್ರೆ ಅಸಮ್ ಸೋಷಿಯಲ್ ಮೀಡಿಯಾ ಇರುತ್ತಲ್ಲ ಇನ್ಸ್ಟಾನ ಬಾಲಿವುಡ್ ಅವು ಫಾಲೋ ಮಾಡಿದ್ದಂದ್ರೆ ಅವ ಎಲ್ಲಾ ಹೇಳ್ಕೊಡ್ತವೆ
ಹಾ ಇನ್ಸ್ಟಾಲೆ ಟಿವಿನ ಇನ್ನ ಫಾಲೋ ಮಾಡ್ತಿದೀನಿ ಅದೇ ನ್ಯೂಸ್ ಚಾನೆಲ್ ನ ಸೊ ಹಂಗಾಗಿ ಕೆಲವೊಂದು ಅದ್ರಲ್ಲೇ ನೋಡ್ಕೊಂಡ್ ಬಿಡ್ತೀನಿ
ಹ್ಮ್ ಅದೇ ಆಲ್ಮೋಸ್ಟ್ ನ್ಯೂಸ್ ವೈರಲ್ ಆತದದು ಇನ್ಸ್ಟ ನಲ್ಲಿ
ಅದ್ರಲ್ಲೂ ನ್ಯೂಸ್ ಅಲ್ಲಿ ತೋರ್ಸದಿ ಇರೋದು ಕೆಲವಂದ್ ರೀಲ್ಸ್ ಅಲ್ಲಿ ಬರ್ತಿರ್ತವೆ
ಹ್ಮ
ಹ್ಮ ಹ್ಮ್
ನನಂದೆ
ಹ್ಮ್ ಮತ್ತೆ ಯೇ ಇನ್ನೇನು ಅಂತಂದ್ರೆ ಇವತ್ತು ನಮ್ ಕ್ಲಾಸ್ ಲ್ಲಿ ಪ್ರೆಸೆಂಟಷನ್ ಕೊಟ್ಟಿದ್ದಾರೆ ಟಾಪಿಕ್ ಅಂದೇನ ಬಿಸ್ಲರಿ ಬ್ರ್ಯಾಂಡ್ ಇದೆಲ್ಲ
ಹಾ ಹ್ಮ್
ಹ್ಮ್ ಈಗ ನನಗ ನನ್ನ ನಿನ್ಗೆ ಆ ಬ್ರ್ಯಾಂಡ್ ಕೊಟ್ಟಿದ್ದಾರೆ ನಾನ್ ಆ ಬ್ರ್ಯಾಂಡ್ನ ರಿಪ್ರೆಸೆಂಟ್ ಮಾಡ್ಬೇಕು
ಅಂದ್ರೆ ಅಬ್ರನ್ ಬಗ್ಗೆ ಏನದ ಏನಿಲ್ಲ ಅಂತ ಎಲ್ಲ ಹೇಳ್ಬೇಕೇ ನಿನ್
ಎ ಹೆಲ್ಪ್ ಅಂತಂದ್ರೆ ಈ ನೆಕ್ಸ್ಟ್ ನಾಳೆ ನಂದು ಇನ್ನುೂ ತುಂಬಾ ದಿನ ಇದೆ ನಂದ್ ಐ ಡಿ ನಂಬರ್ ಟ್ವೆಂಟಿ ಸೆವೆನ್ ಇನ್ನೀಗ ಟೆನ್ ನಡೀತಿದೆ
ಹ್ಮ್
ಹ್ಮ್ ಅಲ್ಲಿವರ್ಗು ಟೆನ್ ಹಾಂ ಹಂಗೆ ಅನ್ಕೊಳ್ಳಿ
ಹ್ಮ್ ಹ್ಮ್ ಹಾಗೇನ ಇರುತ್ತೆ ನಮ್ಮ ನಮ್ಮನಲ್ಲಿ ಸೆಮಿನಾರ್ ಅಂತ
ಹ್ಮ್
ಹ್ಮ್ ಯಾವಾಗ ಸೆಮಿನಾರ್ ಇರುತ್ತೆ ಇಲ್ಲ ಅವಾಗ ನಾವು ಕ್ಲಾಸ್ಗೆ ಹೋಗಲ್ಲ
ಆದ್ರೆ ನಮಗೆ ಅದು ಮಾರ್ಕ್ ನಮ್ಗೆ ಮಾರ್ಕ್ಸ್ ಸಿಗುತ್ತೆ
ಹಾ ಸಪ್ರೇಟ್ ನಮಗೂ ಮಾರ್ಕ್ಸ್ ಮಾರ್ಕ್ಸ್ ಇರುತ್ತೆ ಅದು ಟೆನ್ ಏನೊ ಮಾರ್ಕ್ಸ್ ಇರುತ್ತೆ ಅದು ಮಾಡಂದ್ರೆ ಟೆನ್ ಮಾರ್ಸ್ತ ಕೊಡ್ತಾರೆ ಆಲ್ಮೋಸ್ಟ್ ಅಂದ್ರ ನಮರೊಳಗೆ ಅಂದ್ರೆ ಗಲ್ಸೆ ಮಾಡುತ್ತಾರೆ ಯಾಕಂದ್ರೆ ನಾನು ಇನ್ನೊ ನಾನು ಇದು ಬೋರ್ಡ್ ಮೇಲೆ ಹೋಗ್ ಕಲ್ಸ ಇಷ್ಟ ಎಕ್ಸ್ಪ್ಲೇನ್ ಮಾಡಿದ್ದು ನಾನು ಏನಂತಾನ ಮಾಡಿಲ್ಲ ಅದಿಕ್ಕೆ ಕೆಂಜಿಟಿಗು ಬರುತ್ತೆ ಬ್ಯಾಡ ಬೇಡ ಹತ್ತ ಏನ್ ಮಾಡಸ್ತ ಏನ್ ಮಾಡ್ತ ಅಂತ ಕ್ಲಾಸ್ಕ್ಗೆ ಬಂದಿರಲ್ಲ ನಾವು
ಹ್ಮ್ ನನಿಗೂ ಫುಲ್ ಸ್ಟೇಜ್ ಫಿಯರ್ರು ಅಲ್ಲಿ ಹೋಗಿ ಹೇಳದು ಫುಲ್ ನನ್ ನಂಗೆ ಮೊದ್ಲೇ ತೊದ್ಲು ಮಾತಾಡ್ಬೇಕು ತೊದ್ಲು ಬಿಡ್ತನಾ ಅಲ್ಲಿ ಹೋಗಿ ಇನ್ನು ಪ್ರೆಸೆಂಟೇಶನ್ ಮಾಡ್ಬೇಕಂತಂದ್ರೆ ಇನ್ನು ಭಯ ಆಗುತ್ತೆ. ಮತ್ತೆ ಬಟ್ ಅದ ಕಲಿಬೇಕಂತ ಹೇಳಿ ಆದ್ರು ಹೋಗ್ ಮಾಡ್ಬೇಕು ಅಂತ ಕೆಲವು ಒಂದ್ಸಲ ಆದ್ರೂ ಹೋಗಿ ಮಾಡ್ತೀನಿ.
ಹ್ಮ್ ಹಂಗ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಗರ್ಲ್ಸ್ ಮಾಡ್ಬಹುದು ಯಾಕಂದ್ರೆ ಅವರು ಏನು ಹೆದರ್ ಹೆದ್ರಲ್ಲ ಏನಲ್ಲ ಭಯ ಪಡಲ್ಲ ಅಷ್ಟು ಆಲ್ಮೋಸ್ಟ್ ಅಂದ್ರೆ ಬಾಯ್ಸ್ ನೋಡಂದ್ರೆ ಹಿಂಗಮ್ಮ ಅವ್ರು ಹೇಳ್ತಾ ಇದ್ದಂದ್ರೆ ನಗುನೆ ಬರುತ್ತೆ
ಹ್ಮ್
ಅದಕ್ಕೆ ಆಲ್ಮೋಸ್ಟ್ ಬಾಯ್ಸ್ ಮಾಡಲ್ಲ ನಮ್ಗಡೆ
ಹ್ಮ ನಮ್ಮಲ್ಲಿ ಬಾಯ್ಸಗಲ್ ಚೆನ್ನಾಗೆ ಮಾಡ್ತೀವಿ ಅಂದ್ರೆ ನಮ್ಮಲ್ಲೆಲ್ಲಾ ಇಂಗ್ಲಿಷ್ ಇಂಗ್ಲಿಷ್ ಅಲ್ಲೆ ಮಾಡ್ಬೇಕು ಹ್ಮ ನಾವು ಓದಿದ್ದೆ ಹಾಂ ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮು.
ಹ್ಮ್
ನನಿಗೆ ಇಂಗ್ಲೀಷ್ ಅಷ್ಟ ಕಷ್ಟ ಬರೊದು ಅರ್ಧಂಬರ್ಧ ಹಾಂಗಾಗಿ ಇವಾಗ ಇವಾಗ ಕಲಿತಿದ್ದೀನ್ ಸ್ವಲ್ಪ ಇಂಗ್ಲೀಷ್ನ
ಹ್ಮ್
ಫ್ಲಯಂಟ್ ಆಗಿ ಇಂಗ್ಲಿಷ್ ಮಾತಾಡಕೂ ಬರಲ್ಲ ಫುಲ್ ಇಂಗ್ಲೀಷ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೂ ಕಷ್ಟ ಆಗುತ್ತೆ
ಅಷ್ಟೇನು ಬರುತ್ತೆ ಅದ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡ್ ತೆರ ಏನು ಇಂಗ್ಲೀಷ್ನಲ್ಲಿ ಬರುತ್ತೆ
ಬರುತ್ತೆ ಮಾತಾಡ್ತೀನಿ ಅಂದ್ರೆ ಆ ಲೆವೆಲ್ಗೆ ಫುಲ್ ಕಂಟಿನ್ಯೂಸ್ ಆಗಿ ಒನ್ ಅವರ್ ಮಾತಾಡೋಷ್ಟು ಆ ರಂಜಿಗೆ ಬರಲ್ಲ ಅಂದ್ರೆ ಇವಾಗ ಕಮ್ಯುನಿಕೇಷನ್ ಬಂದ್ರೆ
ಹ್ಮ್ ನಮಗೇನು ಅಷ್ಟೇನು ಮಾತಾಡ್ಕ್ ಬರೋದಿಲ್ಲ
ಸರ್ ಏನ್ ಮಾಡ್ತಾರೆ ಅಂದ್ರೆ ಮಿಡಲ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ
ಹ್ಮ್ ಹ್ಮ್.
ಅದೆಂಗಾಯ್ತು ಇದೆಂಗಾಯ್ತು ಅಂತೇಳಿಲ್ಲ. ಅದು. ಅಲ್ಲಿ ನಿಂತ್ಕೊಂಡ್ ಆನ್ಸರ್ ಆನ್ಸರ್ ಗೊತ್ತಿದ್ರು ಹೇಳಕ್ ಬರೋದಿಲ್ಲ ಆ ಆ ರೇಂಜ್ಗ್ ಹಂಗಾಗುತ್ತೆ.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
ಹಂಗಾಗಿ .
ಪ್ರಾಬ್ಲಮ್ ಹ್ಮ.
ಏನ್ ಮಾಡ್ಬೇಕು ಒಕ್ಕಿ ಬಿಿಟ್ಟಿ ರೆಡಿ ಮಾಡ್ಕೊಂಡ್ ಹೋಗ್ತೀನ್ ಹತ್ತ ಸೈಡ್.
ಸ್ವಲ್ಪ ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಏನ ಅಯ್ತಾ.
ಹಾ ನಮ್ಮ್ ಹಾಸ್ಟೇಲಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂಸ್ ಇದೆ. ಕೇಳಿಸ್ತ ಈಗ.
ಹ್ಮ್.
ಈ ಕಡೆ ಹಾ.
ಇವಾಗ್ ಕೇಳುಸ್ತಾಯ್ತೆ.
ಹಾ.
ಏನ್ ಹೇಳ್ತಿರ.
ಅದೇ ಒಂದ್ ಹತ್ತು ಸ್ಲೈಡ್ ಆತರ ಪ್ರಿಪೇರ್ ಮಾಡ್ಕೊಂಡ ಹೋಗಿ ಏನೊಂದ್ ಹೇಳ ಬಂದ್ಬಿಡ್ತೇನಷ್ಟೆ. ಟೇನ್ ಏನ್ ಮಾಡಕ್ಕಾಗುತ್.
ಹ್ಮ್ ಅಷ್ಟನೆ ಹೇಳ್ತಿರಲಿಲ್ಲ. ನಾವ್ ಅಜ್ ಭಿ ಹೇಳಲ್ಲ ಅಷ್ಟ್ರ ಹೇಳ್ತೀರಾ ನಾವು ಅಜ್ ಭಿ ಹೇಳಲ್ಲ. ನಾವು ಫುಲ್ ಲೇಸಿ ಲೇಸಿ ಪರ್ಸನ್ ಆಗ್ ಬಿಟ್ಟಿದೀವೆಲ್ಲಾ.
ಹೂ.
ಫುಲ್ ಲೇಜಿ ಪರ್ಸನ್ ಆಗ್ಬಿಟ್ಟಿದ್ದೇವೆ ನಾವು ಇಲ್ಲೇ ಕಾಲೇಜ್ ನೋಡದಂದ್ರೆ.
ಹ್ಮ್ ಹ್ಮ್.
ನಾವು ಮೊದಲ್ ಅಂದ್ರೆ ಒಂದ್ ತರಾನೇ ಇದ್ದಿದ್ದೇವು ಇಲ್ಲಿ ನಾವು ಬಂದ ಫುಲ್ಲ್ ಲೇಸಿ ಆಗ್ಬಿಟ್ಟಿದ್ದೇವ. ಯಾವುದ್ರಲ್ಲಿ ಇಂಟರೆಸ್ಟ್ ತೋರಿಸ್ತಿಲ್ಲ ವಿದೊ.
ಹಿಂಗಿದ್ರೆ ಕಷ್ಟ ಆಗ್ಬಿಡತ್ತೆ ಫುಲ್.
ಹ್ಮ್ ಏನ್ ಮಾಡ್ಬೇಕು ಮುಂದೆ ನೋಡೋಣ ಮುಂದೆ ನೋಡೋಣ ಅಂತ ಫುಲ್. ಇಂಟ್ರೆಸ್ ಹೋಗ್ಬಿಟ್ಟಿದೆ ಎಲ್ಲದ ಎಲ್ಲ ಎಲ್ಲದರಲ್ಲಿ.
ಅಂದ್ರೆ ನಿಮ್ ಕಾಲೇಜ್ ಹಂಗಿದೆ ನಿಮ್. ಈಗ ನಿಮ್ಗ್ ಇಂಟರೆಸ್ಟ್. ತ್ತಿದ್ರುನು ಕಾಲೇಜ್ಂಗ ಮಾಡ್ಬಿಡಿದೆ ಅಂತ ಅ ಅಂತ್ ಅಂತ್ ಅನ್ಸುತ್ತ ನಿಮಿಗೆ.
ಹ್ಮ್.
ಅಂದ್.
ಹ .
ಅಂದ್ರೆ ನಿಮ್ ಪ್ರೊಫೆಸರ್ ಗಳ್ದು ತಪ್ಪಿದೆ ಯಾಕಂತಂದ್ರೆ ಇವಾಗ ನೀವು ಕಾಲೇಜಿಗೆ ಹೋಗಿಲ್ಲ ಅಂತಂದ್ರೆ. ಕೇಳೋದಿಲ್ಲ ಅಂತೀರಾ. ಅವ್ರ ಕೇಳಿದ್ ಅವ್ಳ್ ಕೇಳ್ತಿದಿದ್ರೆ.
ಹ್ಮ್ ಅದೇ ಆಲ್ಮೋಸ್ಟ್ ಕಜ ನಿಮ್ದು.
ಹ್ಮ್ ಹ್ಮ.
ಸ್ಟ್ರೀಟ್ ಇಲ್ಲ ಅಷ್ಟೊಂದು.
ಹ್ಮ್ ಸ್ಟ್ರಿಕ್ಟ್ ಇದ್ದಿದ್ದಿದ್ರೆ ಒಂದ್ ಸ್ವಲ್ಪ ಡಿಸಿಪ್. ಲಿನ್ನಾಗಿ ಹಾಂ. ಹ್ಮ್.
ಹ ನಿಮ್ಗೆಐ್ತನ ಒಂದು ಲೆವೆಲಿಗೆ ಆಯ್ತೆೇನೋ ನಿಮ್ಮ ಕಾಲೇಜು.
ಹಾ
ನನಗೆ ಅನಿಸೋ ಪ್ರಕಾರ ಫುಲ್. ಲೂಸ್ ಬಿಟ್ಟಿದ್ದಾರೆ ನಿಮ್ ಪ್ರೊಫೆಸರ್ಗಳು ಅಂತ ನನಗ ಅನಿಸಿದೆ.
ಹಲೋ ಬ್ರೋ.
ಹ ಅಂದ್ರೆ ನಿಮ್ಗೆಲ್ಲಾ ಕೇಳ್ತಿದಿದ್ರೆ. ಇವಾಗ ನಿಮಗ್ ಇಂಟ್ರೆಸ್ಟ್ ಇದೆ ಅಂತ ಅಲ್ವಾ ಹಾ.
ಏನು ಏನು.
ಅರ್ಥ ಆಗ್ತಿಲ್ವ ನಾನು ಹೇಳ್ತಿರೋದು.
ಹುಹು ಏನು ಹೇಳ್ತಿದ್ದೀರಾ ನಾನು ಅಷ್ಟೇನು ಕೆಳ್ಸಿದಿಲ್ಲ ಈಗ ಹೇಳ
ಅಂದ್ರೆ ಈಗ ಪ್ರೊಫೆಸರ್ಸ್ ಸ್ವಲ್ಪ ಸ್ಟ್ರಿಕ್ಟ್ ಇದ್ರೆ ಕಾಲೇಜ್ ಡೆವಲಪ್ ಆಗುತ್ತೆ. ಅಂತ ಹೇಳ್ತಿದ್ದೀನಿ ಹಾ ಮೀನಿಂಗ್ ಅಲ್ಲಿ ಹೇಳತಿದಿನಿ ನಾನು.
ಅದನ್ನು ಆಯ್ತಾ ಒಂದು ರೀತಿ ಮೊದ್ಲೇ ಬಂದಿಯಿಲ್ಲ ಕಾಲೇಜ್ ರೂಲ್ಸ್ ಪ್ರಕಾರ ಮಾಡುತ್ತಾರೆ. ಏನು ಅಷ್ಟೇನು ಡೆವಲಪ್ ಮಾಡಲ್ಲ.
ಕಾಲೇಜ್ ಪ್ರೈವೇಟ್ ಕಾಲೇಜ ಇಲ್ಲ ಅಂತದ್ರೆ ಗವರ್ಮೆಂಟ್ ಕಾಲೇಜಾ. ಹಾ. ನಿಮ್ದು ವಾಯ್ಸ್ ಡಿಸ್ಟ ಇದು ಡಿಸ್ಟರ್ನ್ ಆಗ್ತಿದೆ ಗಾಳಿ ಏನೋ ಕೇಳಿಸ್ತಿದೆ.
ಸರಿ ಮತ್ತೆ ಹಚ್ಚಿತೀನಿ.
ಹಾ ಸರಿ ಆಯ್ತು.